ಹಲೋ ಹ್ಮ್ ನಮಸ್ತೆಪ್ಪಾ ಆರಾಮಾ
ಆರಾಮ ಮಾಡಿನ
ಪ್ಪಾಗಟ
ಎಲ್ಲಿ ಊಟ ಅಣ್ಣ ಈಲ್ಲಿ ಮಡಿ ಬರ ಬರ್ತಾ ಇದೆ ಫುಲ್ಲ ಅವಾಳ ವಜ್ಜ ಆಗಿದೆ ಎಲ್ಲಾ ಊಟ ಇಲ್ಲ ಏನಿಲ್ಲಲ್ಲ ಸ ಮಕ್ಕಕೊಂಡ್ಂಬ ಬಿಟ್ಟಿದೀವಿ ನೋಡೋಣ
ಮಕ್ಕಂಂಬಟರ
ಏನ್ ಮಾಡ್ತಣ್ಣ ಪೂರಾ ಹೊರಗ ಹೋಗಂಗಿಲ್ಲ ಏನಿಲ್ಲ ಪೂರ ಜೋರ ಆದ್ ಮಳಿ
ಹ ಜನ ಅರಾಮ್ ಅದಪ್ಪ ಆರಾಮ್ ಮಕ್ಕಳದು ಊಟ ಮಾಡೋದು ತಿನ್ನೋದು ಎದ್ದೇಳದು
ಹಣ
ಜೂನ್ ಆರಾಮದಂದೆ
ಹ್ಮ್ ನಿಮ್ದಾನ ಆರಾಮೇ
ನಮ್ದೆಲ್ಲಾ ವೇರಾಮ
ಆರಾಮ ಅದ ಏನ್ ಮಳೆ ಬರ್ತಾ ಇದೆ ನಿಮ್ ಕಡೆ
ಹ್ಮ್ ನಮ್ ಕಡೆ ಒಂಟದ್ ಮಳೆ ಸಣ್ಣ ಹೊಂಟದ
ಸಣ್ಣ ಬರ್ತಾ ಇದೆ ಏನು ಮತ್ತೆ ವರ್ಕ್ ಏನ್ ಮಾಡ್ತಾ ಇದ್ರ ಏನ ಕೆಲ್ಸ ಏನ್ ನಡದ ಎಲ್ಲ ಕಷ್ಟದಾಗಳ ಎಲ್ಲಿ
ಹೊರಕ್ಕೇಏನೆಲ್ಲಾ ನಿನ್ನೆ ಒ ಒಂದು ಫಾರ್ಮ್ಗೆ ಅಪ್ಲಿಕೇಶನ್ ಹಾಕಿದ್ದೆಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಬಂದಿತ್ತು ಒಂದು ಜ
ಯಾವ್ದ
ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಹಂಗೆ ಒಂದು ಓಂ ಓಂ ಮಾಡ ಬಿತ್ತು ನಿನ್ನೆ
ತದ
ಹೋಮ ಫ್ರಮ್ ವರ್ಕ
ಹೌದಾ
ಹ್ಮ್ ಅದೇ ನಿನ್ನೆ ಬಂದಿತ್ತಾವ ಸರಿ ನೋಡ್ತಾ ಇದ್ದೇ ನ ನಂಗೆ ಫೋನಲ್ಲಿ ಒಬ್ಳ ಹ್ಮ ಯಾರು ಒಬ್ಳು ಸ್ವಾತಿ ಅಂತ ಫೋನ್ ಮಾಡಿದ್ಲು
ಹೌದಾ
ಹ್ಮ್ ಫೋನ್ ಮಾಡಬಿಟ್ಟು ಹ್ಮ್ ನಮ್ಮ ಹತ್ರ ಓ ಫ್ರಮ್ ವರ್ಕ್ ಇದೆ ಮತ್ತೆ ಇಲ್ಲೇ ಬಂದು ಕೂಡ ಕೆಲಸ ಮಾಡ್ಬಹುದು ಕೆಲಸ ಮಾಡ್ತೀರಾ ಅಂತ ಕೇಳಿದ್ಲು ನಾ ಏನಂತಂದೆ ನಾವು ಹೋಮ್ ಫ್ರೋ್ ವರ್ಕ್ ಮಾಡ್ತೀವ್ರೀ ಕೆಲ್ಸ ಅಂತಂದೆ ನಾನು ಆಯ್ತು ಸರಿ ಅಂತಂದಂದು ಒಂದು ಮೂರ್ ದಿನ ಟ್ರೈನಿಂಗ್ ಇರುತ್ತಾ
ಮೂರ ದಿನ
ಹಾ ಮೂರ್ ದಿನ ಇತ್ತಂತೆ ಟ್ರೈನಿಂಗ ಟ್ರೈಿ್ ಮುಗಸ್ಕೊಂಡು ಹೋಗ್ಬಿಡಿ ನೀವುಫ್ರಮರ್ ನ ಎಲ್ಲಾ ನಿಮ್ಗೆ ಎಲ್ಲ ಸೆಟಿಂಗ್ ಮಾಡ್ಕೊಡ್ತೀವಿ ಫೋನ್ ಅಲ್ಲಿ ಅಂತಂದ್
ಹೌದಾ
ನಾನ್ ಕೊಡ ನಾನ ಅಂದೆ ಫೋನಲ್ಲಿ ಏನ್ ಸೆಟ್ಟಿಂಗ್ ಮಾಡ್ಕೊಬೇಕಂತಂದೆ ನಾನು
ಹೌದು
ಹ್ಮ್ ಅವ್ರ ಕಂಪನಿ ಕಡೆಯಿಂದ ಒಂದು ಆಪ್ ಬರುತ್ತಂತೆ ಪ್ಲೇ ಸ್ಟೋರ್ ಎಲ್ಲ ಒಂದು ಯಬ್ ಬರುತ್ತಂತೆ ಯಾವ್ದೋ ಆರೋಸ್ಕ್ ಅಂತ ಒಂದು ಆ್ಯಪ್ ಬರುತ್ತ ಅಂತೆ ಆ ಆ್ಯಪ್ನ ನಾವ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಂತಂತೆ ಇನ್ಸ್ಟಲ್ ಮಾಡ್ಕು ೆಜಿಸ್ಟರ್ ಆಗಿ ಲಾಗಿನ್ ಆಗ್ಬೇಕ ಲಾಗಿನ್ ಆಗ್ಬೇಕಂತೆ ಲಾಗಿನ್ ಆದ್ಮೇಲೆ ಅವ್ರು ನಮ್ಗೆ ಅದ ಹೇಳಲ್ಲಿ ವರ್ಕ್ ಮಾಡತಾರಂತೆ ವರ್ಕ್ ಮಾಡ್ಬೇಕಂತ ನಾವು
ಅದೇ ವರ್ಕ್ ಮಾಡ್ತಾರೆನ ಅದ್ರಲ್ಲಿ ಎಷ್ಟು ಎಷ್ಟು ಸಿಕ್ತು ಮಂತ್ಲಿ ಸ್ಯಾಲ್ರಿ ಅಂತ ಎಷ್ಟು ಏನ್ ಕೇಳರಲ್ಲ ಅದ್ರ ಬಗ್ಗೆ
ಪಾರ ಟೈಮ ಜ ಲ ಓಂ ಪ್ರಮಾರ್ಕ್ ಅದ್ರ ಇಲ್ಲಿ ಒಂಬತ್ತು ಸಾವಿರದಂದ ಹದ್ದು ಸಾವಿರವರೆಗ ಸ್ಧಾಂತಲ್ಲವು
ಚಲೋ ಅಣ್ಣ ಅಣ ಸುಮ್ರೇ ಮೊಬೈಲ್ಲ್ಲಿ ಒಂದ ಎರಡ್ ತಾಸಲ್ಲಿ ಕೆಸ ಮುಗ್ತೀರ ನೀ
ಹ್ಮ್ ಹ್ಮ ಬರೀ ಒಂದ್ರಡು ತಾಸ್ತೇಲ್ಲ ಆಗ್ಬಡ್ತ್ತೆ ಕೆಲ್ಸ
ಹ್ಮ್ ಚಲೋ ಕರೋ ಯಾವುದರ ಮಾಡೋಗೋ ಮತ್ತ ಸೈಡ್ ನ್ ಬಿಸ್ನೆಸ್ ಮತ್ತೆ ಅದ್ ಆದ್ಮೇಲೆ ಮತ್ತ ಯಾವ್ದಾರರು ಮಾಡ್ತರಿನ ಅಂತ ಕೇಳಿ
ಹ್ಮ್ ಸಡ್ ಪುಣ ಬಿಸ್ನೆಸ್ ಮಾಡ್ಬೇಕಕ್ನ್ ಇನ್ ಮೇಲೆ
ಏನ್ ಮಾಡ್ತಾ ಇದ್ದೀರಣ್ಣ
ಏನಾದ್ರು ಮಾಡ್ಬೇಕು ಸೈಡ್ ಬಿಸ್ನೆಸ್ ಏನು ಪ್ಲಾನಿಂಗ್ ಏನಲ್ಲಾ
ಏನು ಈಗ ವಯಸ್ಸು ವಯಸ್ಸು ಮೀರದಲ್ಲ ನೋಡೋಣ ಈಗ ಎಲ್ಲ ಮಾಡ್ಬೇಕನ ಎಲ್ಲಾ ಈಗ ಯಾವ್ದಾರ ಬಿಸ್ನೆಸ್ ಯಾವದಾರ ಈಗ ಎಷ್ಟು ರೊಕ್ಕ ಎಷ್ಟು ದುಡ್ಕೊಂಡೋಣ ಪ್ರಶ್ನೆಲ್ಲಿ ನೀ ಅ
ಏ ಮನಾರ್ ಬಡ್ಡಿ ಅವರ ಮಾಡ್ತ ನಾವು ಜಾಬ್ ಮಾಡ್ರ
ಬಡ್ಡ ಅವರ್ ಮಾಡ್ತಾರ
ಹ್ಮ್ ಮನ್ನದರ
ಅದ್ರ ನು ಚಲೋ ಅದಾ
ಒಂದ್ ಹದ್ನಾರು ಲಕ್ಷ ಆದ ಬಡ್ಡ ಅವರ
ಹದಿನಾರ
ಹ್ಮ್
ಆಯ್ತ್ ಬಿಡು ಹಣ್ಣ ನಿನ್ ಯಾರು ಇಡ್ತಾರೆ ಈಗಿನ ಕಾಲಕ್ಕೆಲ್ಲ ಬಾರಾರಿ ಅನಾಟಲ್ಪ
ತಿಂಗಳ ಒಂದು ಎರಡರಿಂದ ಎರಡೂವರೆ ಲಕ್ಷ ಬರುತ್ತಾ
ಹೌದಾ
ಹ್ಮ್ ಆರಾಮಾಗಿ ನಡತಿದ್ದೆ ಜೀವನ್ ಅವ್ರಲ್ಲ
ಆಯ್ತು ಆ ಕಡೆ ಕಂ ಇದ ಮತ್ತೆ ಯಾವ್ದ ಆಪ್ ಮತ್ತ ಈ ಕಡೆ ಬಡ್ಡಿ ಅವ್ರಂದೋಣ ಅಪ್ಲ
ಹ್ಮ್ ಇವಾಗ ಮದ್ವೆ ಆಗತ್ತಿನ ಮದ್ವೆ ಆಗಲ್ಲ
ಮದುವೆ ಆಗರ್ನಾ
ಹಾ ಇವಾಗ ಜಸ್ಟ್ ಇವಾಗ ಇಪ್ಪತ್ತೆರಡು ನಡೀತೇವೆ
ಇಪ್ಪತ್ತೆರಡು
ಹಾ ಇಪ್ಪಚ ಟ್ರನ್ನಲ್ಲಿ ಹೋಗಾ
ಇದ್ರಲ್ಲ ಅಣ ನಾ ನೋಡ ಬು
ಇಲ್ಲಿ ಯುುವಾಗ ತಾನೇ ಡಗ್ರಿ ಮುಗತ್ ನಮ್ದು
ಹೌದಾ
ಹ್ಮ್ ನಮ್ದು ಹ್ಮ್ ಇಪ್ಪತ್ತೆರಡು ವಯಸಲ್ಲ ಏನ ನಾ ಇದೇ ಟೈಮ್ ಇ ಬೇಜಾರನ್ ಇದೆ ಟೈಮ್ ಇ ಮೂರ್ ನಾಲ್ಕು ವರ್ಷ ಇದೆ ಮದುವೆ ಆಗತ್ತೆ
ದಿನ ಮೂರ್ನಾಲ್ಕು ವರ್ಷ ಹುಡ್ಗಿ ನೋಡೀರಾ
ಹ್ಮ್ ಹುಡುಗಿ ನೋಡಿದೀವಿ ನಮ್ಮ ದೋಸ್ತದಾನ ಒಬ್ನು ಅವರು ಊರಾಳ ಹುಡುಗಿ
ಹೌದಾ ಏ ಪಸಬಂದರ ಹುಡುಗಿ
ಹ್ಮ್ ಅಲ್ಲಾ ಲವ್ ಮ್ಯಾರೇಜ್
ಲವ್ ಮ್ಯಾರೇಜಾ ನಿಮ ಕಾಸ್ಟ್
ನಮ ನಮ್ಕೆ ಅಷ್ಟೇ ನಮ್ ಕಾಲೇಜ ಅಲ್ಲಿ ಜೂನಿಯರ್ಗಳು
ಜೀವನಾರೂ ಬುಟ್ಟಿಲ್ಲ ನೋಡೋಣ ನೀ ಅ
ಹ್ಮ್
ಎಷ್ಟು ವರ್ಷ
ಇವಾಗ ನಾಲಕ ಪರ್ಸೆಂಟ್ ಇದ್ದಾಗ ಹೋಗಿದ್ದೆ ಅವಳ ಏನನು ಬಂದಿದ್ದಿಲ್ಲ ಅವವಾಗ ನನ್ಂತ ಜುನಿಯರ್ ಅಲ್ಲ ನಾನು ಸೆಕೆಂಡ ಸೆಮ್ ಇದ್ದಾಗ ಮುತ್ತಾಡ್ ಸಮಯದಾಗ ಬಂದವಳು ಆಮೇಲೆ ಹಂಗೆ ಪರಿಚಯ ಆಯ್ತು ಪರಿಚಯ ಆಗಿಬಿಟ್ಟು ಒಬ್ರಗೊಬ್ಬರು ಹಂಗೆ ಮಾಡ್ತಾ ಮಾಡ್ತಾ ಇಲ್ತನ ಬಂದ್ಬಿಡ್ತಿವಾಗ
ಹೌ ಮಾಡ್ರಿ ಮಾಡ್ರಿ ಏನ್ ಮಾಡ ಎಲ್ಲ ಚಲತ್ ಮಾಡ್ಕೊಂಡ್ ಹ್ರತ್ತ ನಗನ್ ಮಾಡ್ತರ ನೋ ಮದುವವಿ ಮಾಡ್ತ
ಹಾ ಆಕ ಬಕ್ ಇವಾಗ ಮದವೆ ಎಷ್ಟು ವರ್ಷ ಅಂತ ಹ
ಏ ನಮ್ಗೆ ಎಲ್ಲಾ ಕರೀತಿರಿ ಎಲ್ಲ ಪಾ ಅಣ್ಣ ಎಲ್ಲಾ ಮದಿವಿಗೆ
ಹ ಆರಾಮಾ ಅನಸಿರಾಟಿವ ಪಾ ಅರಾಮ ಮದುವಗೇನು ಅಷ್ಟೇ ಅಭ್ಯಂತರ ಏನ ಏನಿಲ್ಲ ಎಷ್ಟು ಜನ ಆದ್ರೂ ಬರ್ಬೋದು ಮದುವೆಗೆ
ಬರ್ ಯಾವಾಗ ಅನ್ ಅವಾಗ ಅಲ್ಲಿ ಎನಿಟೈಮ್ ಖಾಲಿ ನನ್ ತಳ್ಸ್ಕ್ ಬಿಡೋಣ ನೀ ಯಾವಾಗರ ಕಾಲ್ ಮಾಡಣ
ಹ್ಮ ಮದವಿ ಗ ಮದವಿಗೆಲ್ಲಾರು ಫ್ರೆಂಡ್ಸ್ ಆಗ್ಲಿ ನಮ್ಮ ಲೇಡಿಸ್ ಫ್ರೆಂಡ್ಸು ನಮ್ಮ ಸರ್ ಗಳು ಮತ್ತೆ ಊರಿನವರಿಗೆ ಮತ್ತೆ ಬೇರೆ ಊರ ಸಂಬಂಧಿಕರವರಿಗೆ
ಇನ ಎಷ್ಟು ದಿನ ಉಳದವ ಅಣ್ಣಾ ಮದವಿ
ಹ್ಮ್ ಎಲ್ಲ ಪರಿರಾತ್ ಮದ
ತ ಅವ್ರ
ಹ್ಮ್ ನಮ್ಮ ಮದ್ವಿಗ ಒಂದು ನಮ್ಮ ಮದ್ವೆ ಒಂದ ಲಾರಿ ಮುಗಿಸ್ತೇನಿ ಲಾರಿ ಹ್ಮ್ ಲಾರಿ ಮುಗಸತಾನೆ ಲಾರಿ
ಲಾರಿಗೆ
ಹಾ ಲಾರಿ ಲಾರಿ ಮೋಸ್ಂದ ಮಂದ
ಈಗಿನ ಕಾಲಕ ಲಾರೆಗ ಯಾರ ಬರ್ತರ
ಲಾರಗೆ ಹುಮ್ಮಸ್ ಬರ್ಬೇಕಂತಂದ್ರ ಮದ್ವಿಗೆ
ಹಾ ಈಗಿನ ಕಾಲಕ್ ಬರಲ್ವ ಅಣ ಲಾರಿ ಪೀರಿ
ಏ ನಮ್ ಕಡೆ ಜನ ಎಲ್ಲ ಲಾರಿ ಟಿಪ್ಪರ್ದಾಗ ಓದ್ದಪ್ಪ ಎಲ್ಲ ಜನ ಮದ್ವಗ ಅಂತ ಕೃಷಿಯರು ಕಾರೆಲ್ಲ ಬುಕ್ ಮಾಡಿದ್ರೆ ಹೋಗಲ್ಲ
ಹೌದಾ
ಕಟ್ಟಿಲ್ಲ ಲಾರಿ ಕಟ್ಟಿಲ್ಲಪ್ಪ ಅಂದಂದ್ರೆ ನಮ್ ಕಡೆ ಮದುವನೆ ಆಗಲ್ಲ
ಲಾರಿಯಲ್ಲಿ ಅರ್ಥ ಫೇಮಸ್ ಅಷ್ಟು ಇಷ್ಟ ಅನ್ ಲಾರಿಯ
ಮಾಡೀವಿ ನಾವೆಲ್ಲಾ ಚಿಕ್ಕರಿದ್ದಾಗ ಮದ್ವೆ ಅಂತಾದ್ರೆ ಲಾರಿನೇ ಲಾರಿ ಇರಲಿಲ್ಲಪ್ಪ ಅಂತಂದ್ರೆ ನಮ್ಮ ಮದ್ಗೆ ಗೊತ್ತಲ್ಲ ಲಾರಿಯಲ್ಲಿ ಫುಲ್ ಎಂಜಾಯ್ಮೆಂಟ್ ಆಗುತ್ತೆ ಲೇಡಿಸ್ ಅವರ ಅಲ್ಲ ಜೀಪ್ನೇಗಾ ಲೇಡೀಸ್ ಅವ್ರೆಲ್ಲ ಜೀಪ್ನ ಹಓತಾರ ಬೈಕ ಎಲ್ಲ ಲಾರಿಗೆ ಹೋಗಬೇಕ
ಹೌದಾ
ಹ್ಮ್ ಎಲ್ಲಾರೂ ಹೇಳತ್ ನಪ ಮದ್ವಿಗೆ
ಎಲ್ಲರಿಗ ಮತ್ ನ್ರ ಸದ
ಹ್ಮ್ ಹ್ಮ್ ಹಾಗ ಈ ಟಿಪ್ಪಣ ಯಾರ ಐತಾರದನ್ನ ಯಾರ ಟಿಪ್ಪನ್ ಟಿಪ್ಪಣ ಯಾರು ಐತಾರ ಬಂದ ಹ್ಮ್
ಹೆಲ್ಪಲ್ಯಾ
ಹಾ ಕೆಲ್ಸತ್ತಿದೆ ಹೇಳ ಇಪ್ಪಮ್ಮಕ್ಕ ನಿನ್ ಮೇಲೆ ಅದ ಕುಟುಂಬ ಮರ್ಲ ಚಂದ್ರ.
ನಮ ಕಡೆ ನೋಡೋಣ ಫುಲ್ ವಜ್ಜೆ ನೋಡ ಮಿ ಏನ್ ಕ ನೋ
ನಮ್ಮಅವ್ವ ಬೈತಾಳವಾ ಬೇನಳಗ
ಹಲೋ ಅಣ್ಣ
ಹಾ ಮಳೆಲ್ಲ ಜೋರಾಗಿ ಬರ್ತಾದೆ ಈ ಕಡೆ ಎಲ್ಲ
ನೆ ನಮ್ ಕಡೆ ಬಾಳ ಇದಾದಂತೂ್ ಕಡೆ ಕಡಿಮೆ ಇರತದ ಅಣ್ಣ
ಇವ ಎಷ್ಟಷ್ಟಿ ಗೋತದಾ ನಾವು ಹುಟ್ಟಿ ಬರ್ಸಿನ ತಗೊಂತಿದ ನಮ್ಮ ಅವ್ವ ನಮ್ಮ ಅವ್ವದ ಅಂದೆ ಅದ. ಒಂದ ಇಪ್ಪತ್ತೆರಡು ವರ್ಷ ಎಂತ್ದ
ಅಲ್ಲ ಕೇಳ್ತಾ ಇದ್ದ
ಹಾ ಕೇಳಸ್ತದೆ.
ಎಡೆ ಮಾತಾಡ ಎ
ಇ ಇದು ಯಾವಾಗ ಕೊಟ್ರ ಗೊತ್ತಾ ಇದನ್ನ ನಮ್ ಅವ್ವ ತಗೊ ಬಂದಾಳ ಅಂದ್ರ ಗೊತ್ತಾಗಲ್ಲಾ ನಮ್ಮ್ವ್ ಮದಾಗ ತೊಗ್ ಬರ್ತಾಳ. ಹ್ಮ್ ಪುಲೀಸ್ ಸಾಮನ್ ಎಂದಿದೆ.
ಹಲ್ಲೋಣ ಹೇಳ್ರಿ ಸ್ವಲ್ಪ.
ಹಾ ಬಿಸಿಹೇನಿಲ್ಲ ಸ್ವಲ್ಪ.
ಈ ನಾ ಹೆಸರ ಕಾಾಸನ್ ಸಾಬ ಅಂತ ಹಸ. ಆಯ್ತು ಉದ್ದಿರ್ರ ಈಗ ಉದ್ದಿಡಗೆ ಯಾವೈತ ನಾಮಲ್ಲ. ಹಾ ಅದೇ ಸ್ವಲ್ಪ ನಮ್ಮ ಅಡಿಯಾವರ. ರು ಸ್ವಲ್ಪ ಮಾತಾಡ್ತಿದಾರಲ್ಲ ಆ ಕಡೆ ಬಿಸಿ ಆಗಿದ್ದೆ
ಇಲ್ಲಿ ಹಾಸನದಾಗಿಧಿರಹೆಣನ
ಇದೇ ಹಾಸನಲಿದೆ.
ಇನ್ನ ಬಿಟ್ಟಾಗಿದ್ದ ಇನ ಹೋಗಿಲ್ಲ ಊರಿಗೆ.
ಎಮ್ ಎ ಎಮ್ ಎ ಮಾಡಿದ್ದೀನಿ ಎಮ್ ಎ.
ಮತ್ತೆ ಎಮ್ ಎ ಮಾಡಿರಾ.
ಹಾ ಎಮ್ ಎ ಮಾಡಿದೀನಿವಾಗ ಅಡ್ಮಿಷನ್ ಮಾಡ್ಬಿಟ್ಟು ಮೂರ್ತ ಅಡ್ಮಿಷನ್ ಮಾಡಿಬಿಟ್ಟು ಮೂರ್ ಜನ ಆಯ್ತು ಇವಾಗ ಮೂರ್ ಜನ.
ಹ್ಮ್ ಹ್ಮ್.
ಹ್ಮ್ ಕಮ್ಮೆ ಮಾಡ್ಬಿಟ್ಟು ಮತ್ತೆ ಹಾಸನ ಇದ್ದೀನಿ.
ಹೌದಾ ಹೋದ್ರಿ ಹೋದ್ರಿಣಲಾಗಿ ಹೋದ್ರಿ ಏನಾರ ಜಾಬಮಾಡ್ಕೊರೋಣ. ನಿ ಜಾವ ಬೇಗ
ಮಾಡ್ಕೊತೀವಬಾ ಜಾಬ್ ಮಾಡ್ಕೊಲೇಬೇಕು ಇಲ್ಲಾಂದ್ರೆ ಕೆಲಸ ಆಗಲ್ಲ ಮುಂದೆ.
ಆಯ್ತ ಈಗ ಏನಾದ್ರು ಮಾಡ ಗುತ್ರರ ನೀ ಇದೇನ್ ಬಿಸ್ನೆಸ್.
ಏನಾದ್ರು ಹ್ಮ ಏನಾದ್ರು ಮಾಡ್ಬೇಕಲ್ಲ ಮುಂದೆ. ಆಯ್ತು ಸ್ವಲ್ಪ ಮನೆ ಕಡೆಯಿಂದ ಫನ್ ಬರ್ತಾ ಇದೆ
ಹೌದಾ ಕಾಲ್ ಯಾವ ಮಾಡ್ತರಣ ಕಾಲ್ ಮತ್ತ ಹೌದಾ ಆಯ್ತು ಇಡ್ಲಾ.